ನಿ
ಏನಲ್ಲ ಅವ್ರ ಎಲ್ಲ ಮಣಿಪಲ್ಲಿ
ಮನೆ ಬಳ್ಳಾರೀ
ಹಾ ನೀವ ಎಲ್ಲಿರಿ
ನಾವ ಮನೆ ಬ ನಾವ ಇಲ್ಲಿ ನೋಡ್ರೆ ಮನೆ ಬ ಮನೆ ಬಲಿವ್ರನ್ನು
ಮನ ಬಲ್ಲರಿ ಹ ಏನ್ ಬರ್ತಾರತ್ತ ಕಗೊಂಡಿಯಾರ ಹೋಗ್ಬೇಕಾ
ಹ್ಮ ಗೋಡರ ಏನ ಇಲ್ರಿ ನಾಳಿಗ್ ಬರ್ತಾರನ್
ನಾರ ಹ್ಮ್ ಹ್ಮ್ ಯಾರು ನಿಮ್ಮವರ ಯಾರು ಹಗೊಂಡಾರ ಬೇರೆ ಯಾರೋ
ನಮ್ಮ್ರ ನ ಮಾವರು ನ ಮಣ್ಣವರ
ಹ್ಮ್ ಹ್ಮ್ ನಮ್ಮರ್ ಇದ್ರೆ ಮಾಡ್ತಾರ ಚಲೋ ಎಲ್ಲಾರ ಬಾಳೆಗ
ಹಏರದು ಬೇನ್ ಮಾಡಲ್
ಹ್ಮ್ ಹೌದ್ದು
ಪ ಆದ್ರೆ ಇ ನೀರಿಂದ ಒಂದಂದು ಪ್ರಾಬ್ಲಮ್ ಆಗ ಅದಕ್ಕೆ
ಹ್ಮ್ ನೀರುನ ಬರ್ತದ್ ಮ್ಯಾಗ ನ
ಒಟ್ಟವರು ಸರ ಹಾಕಿ ದೊಡ್ ದ ಗೊತ್ತಾ
ಅವ್ ಮೋಟ್ರ ಕೇಳ್ಬೇಕ್ರೀ ನಮ್ ಕಾಕಾಕನಲ್ಲ ಅದ ಎಲ್ಲಾ ಕೇಳಗನ್ ಸ್ವಲ್ಪ ಅವ್ ಮಾಡ್ಬೇಕು ಅವ್ರ ನಿಮ ಮಾ ರೆಡಿ ಮಾಡ್ಬೇಕ ನೋಡ್ರರು
ಯಾರ ಅವ್ರರು ತಂಗ್ ಕೊಡಬೇಕಲ್ರೀ ಕೊಡರು
ಇಲ್ಲ ಕೊಡಲ್ಲ ಅಂದ್ರ ಎಲ್ಲಾ ಎಷ್ಟು ಬಂದ್ ಖರ್ಚು ಏನಿಲ್ಲ ಯಾರ ಹಾಕಿದಾರ ವೈರ್ ಪೀರ್ ಮತ್ ಕರೆಂಟ್ ಬಿಡಂಟ್ ಬೇಕಲ್ಲ ಇಲ್ಲಿ ಕರೆಂಟ್ ತೊಂದ್ರೆ ಅಂದ್ರೆ ಇಲ್ಲಿ
ಹ್ಮ ಏನೋ ತೊಂದಿಲ್ರಿ ತೋ
ಹಾ ಮತ್ತ ಅಲ್ಲೇ ಅಲ್ಲ ಎಷ್ಟು ತರ್ಬೇಕ ಸಾಲಿ ಬಲ್ಲಿ ಅಂತ
ಹಾ ರೀ ಅಲ್ಲಿ ಕೇಬ್ ಟೀ ಶರ್ ಅಲ್ ಅಲ್ಲಿ ಹೇಬೇಕತ್ ಅವ್ರು ಕೊಡ್ತಾರನ್ ಕಳನ್ ಕೊಡಲ್ರರಿ
ಏ ಅವ್ಹೆಂಗ ಅದು ಅದು ಒಂದೇ ಲೂಡ್ ಬಳತದ ಅದು ಕೊಡ ಕೊಡಲ್ಲ ಅವರು ಹಂಗಿಂಗ ಕೊಡ್ತಾರ
ನ ನೋಡ್ಬೋದು ಎಫೆಕ್ಟ್ ಆದ ಅವ್ರ ಅವ್ರು ಎಫೆಕ್ಟ್ ಆದ ನಮ್ಮ
ಆತ ಅವ್ರಗ ಎಫೆಟ್ ಆತ ಬರೇ ಬೂಡ ಒಂದ ಎರಡ್ ಲೈಟ್ ಇದ್ರೆ ಹೆಂಗ ಮೋಟ್ರ ಪೂರ ಎಫೆಕ್ಟ್ ಡ್ಬಡ್ದವು ಯಾಕಂದ್ರೆ ನಿಮ್ದ್ ಅದ್ರಾಗ ದೊಡ ದೊಡ್ಡದರ್ದ ನಿಮ್ದ
ಹಾಟೇಜ ಕರ್ದಗ
ಹಾ ಅವ್ರ್ದನ್ ಇರ್ಬೋದ ಅಷ್ಟೇ ಎಷ್ಟಾದನ್ ಅವ್ರ ಅವ್ರ ಅಷ್ಟೇ ಇರ್ಬೋದು ಅದನ್ನ
ಹ್ಮ್ ಅವ್ರದ್ದ ಆರ್ನೂರು ಓಡದಾರೆ ನ ಜತಾರೆ
ಹ್ಮ್ ನಾವೆಲ್ಲಾ ಅಲ್ಲಿ ನೀರ್ ಹಂಗಗೆವ ನಾವ ಎಲ್ಲಿ ಜಾಸ್ತಿ ಒಳಗೋದ್ರ ನೀರ್ ಬರ್ತಾವನ ಅಲ್ಲಿ
ಹಾ ರೀ
ಹ್ಮ್ ಅದ ಊರೊಳಗೆ ಅ ಬರ ಕಲ್ಲ ಅವರು ಅದಕ್ಕೆಲ್ಲ ಹೆಂಗಾಯ
ಹೋದ್ರಿ ಏನ್ ಮಾಡ್ತರಿ ಅಲ್ಲಿ ಮಕ್ಳ ಆ ಬಾಳ ಅದಾವ್ರಿ
ಹಾ ಬಾಳ್ರ ಏರಿ
ಹ್ಮ್ ರೀ ಹ ಹ
ಅಂದ್ರ ಪುಡಿ ಪುಡಿ ಅವವು ಕಲ್ ಕಲ್ ಕ ಕಲ್ಲ ಚಲೋ ಇಲ್ಲ ಅವ ಅಂದ್ರ
ನೀ ಸರಿಾಗಿ ಆ
ಹ್ಮ್ ಕಲ್ ಬರ್ತಾವ ಎಲ್ಲನು
ನೀವು ಹೊಡದ್ರೀ ಹೊಡದ್ರ ನಿ ನೋಡ
ಹ್ಮ್ ನೋಡ್ರ ನೀರು ಬಿದ್ದ್ ಮತ್ತೆ ಹೈ ರಾಣ ಎಲ್ಲಾಟ ಮಳೆಗಾಲ ಮಳೆಗಾಲ ಮಳೆಗಾಲದಾಗ ಒಂದ್ ಎರಡ್ ಮೂರ್ ದಿನ ನೀರ್ ಹೊಡತಂದ್ರ ಸ್ವಲ್ಪ ನೀರ್ ಬಸ್ ಇತಿ ನೀ ಬಸ್ ಬಸ್ ಅಂದ್ರ ಬರ್ ನೀರು ಹಾ ಈಗ ಅಂದ್ರ ಯಾಕ ಈಗ ಪಟಕನ ಬರಲ್ಲ ಈಗ ಯಾಸಗ ಅದ ಕೆಗೆ ನೀರ್ ಬಂದಿಲ್ಲವು ಸ್ವಲ್ ಮಳಿಗಾಲದಾಗ ಜಮಾ ಆಿದ್ ನಿಂದ್ರ ಅಂದ್ರ ಬರ್ತಾವ ಹ್ಮ್ ಅವೇನ್ ಬರದ ಅದ ಬರ್ತಾವ
ಅ ಅಲ್ಲಿ ಸಾಲೆಗೆ ಹಾಕ್ಯಾರಲ್ದ್ ಕನ್ನಡ ದೋರ್ ರಿ ಒಂದು ಬೋರ್ಲು ಬಿದ್ದಲ್
ಹಾ ನೋಡುವ ಮತ್ತೆ
ಬಾಳ ಇ ಆದ್ರೀ ಗಂಟೆ ಸಿಕ್ಕಂಗ ಬೋರಿ ನೀರ್ ಸಿಕ್ಕದೆ
ಏ ಬಾಳ್ ಯ ನನು
ಹ್ಮ್ ಇಲ್ಲಿ ಹಾಕ್ಯಾರನ್ ರ ಕಾಯಿಲ್ ಕಾಯಿಲ್ ಕಟ್ಟಿಗೆ ಆ ಮುತ ರ ಬಲ್ಗ
ಆ ಮತ್ತಾರೆ
ಬಲಕಲ್ ಮುುತ್ತರಿ ನಿಮ್ ತೋರ್ಸಿಲ್ರರಿ
ಹಾ ಹಾ ಹಾ ಹಾ ಹೌದಾ
ಆ ಮುುತ್ತತ್ ವರ್ಷ ಏನ್ರಿ ಮುನ್ನೂರು ಕೋಟಿ ಬೂತಾವ ಅಂತ ಅಂದಾರಂತ್ರಿ
ಹ್ಮ
ಮುೂರು ಮುನ್ನೂರು ಮುನ್ನೂರು ಬಾಗ ಡಸಿದ್ರೆ ನೀರ್ ಬಿದ್ದಲ್ರಿ ಒಂದ ಹನಿ ಒಂದ ಹನಿ ಸ್ವಲ್ಪ ಕೆಸರ್ ಜನ ಬರ್ಬೇಕಲ್ರಿ
ಹ್ಮ್ ಹ್ಮ ಹ ನಾವ್ ತೋರ್ಸಿದ ಅವ್ರ ಅಂದ್ರರು ಮ್ಯಾಗಾವ್ ನೀರ್ ಅಂದ್ರ ನಮ್ಗ್ಬ್ ಬಿದ್ದ ಮತ್ ಪಿಟ್ಟಿಗೆ ಏನ್ ಬಿದ್ದ ಬಿದ್ದಾವ
ಒಂದೊಂದ್ ತೌಲಿ ಬೂತಾರೀ ಎಲ್ಲ ಅವ್ರಗ್ ಗೊತ್ತ
ಇಲ್ಲ ಅವ ಹೆಂಗ್ ಗೊತ್ತ ಹ ಇರುತ್ತ ವ್ರ ಅವು ಅಂದ್ರೆ ಒಂದ್ ಸ್ವಲ್ಪ ಅಷ್ಟ್ ಹೆಚ್ಚು ಕಡಿ ಮ್ಯಾತಿ ಇರ್ತಾವ ಹಂಗೆಯಾವು
ಹ್ಮ್ ಬಿದ್ದಲ್ ನೋಡ್ರಿ ಹೆಂಗ ಮಾಡ್ತ್ರಿ ಎಲ್ಲ ಕೊಡ್ತಾರೇನ್ರಿ ಕೊಡ್ತಾರೇಏನ್ ಅವರು ಹ್ಮ ಮತ್ತೆ ಬಾಳ ಇರೋಣಾದ್ರಿ ಅಂತ ಈಗ ಟೆಕ್ನಾಲಜಿ ಬಂದವ್ರೆ ಅಂತ ಫೇಲ್ ಆಕುತ್ತ ಇವ್ರೇನ್
ಹ್ಮ್
ಮತ್ತೆ ಇವ ತಂದರಲ್ರರಿ ಮಷಿನ್ ಮಷಿನ್ ತಂದೆ ನೋಡರಲ್ರಿ ನೀವ ಸೌಕರ್ ಅವ್ರ ಫೇಲ್ ಆಗ ಎರಡು
ಹೌದ್ರಾ
ಇರ ನಂಬುಡ್ರ ನಂಬ
ಹ್ಮ ಹೌದ್ರಿ ಹ ಎಲ್ಲೆಲ್ಲಾ ಹೇಳೋದ ನಂಬಿಕೆ ಸ್ವಲ್ಪ
ಅದೆ ಹೊಸ ಬಿದ್ರೆ ತಡ ಎ ಇಲ್ಲರ್ಬಳ್ತವ್ರ ನಮ್ಗೆ ಹ ಇವು ಕಲ್ಲ ಹ ಹೊಟ್ಟಗ
ಹ್ಮ್
ಹ ಹದೇ
ಹೌದು ಹೌದು
ಳ ಒಂದ್ ನಾಕಕ್ ಕಿಲೋಮೀಟರ್ ಆಗಲ್ಲ ಕೊಟ್ರ ಕೊಡದ ಪೈಪ್ ಲೈನ್ ಕೊಡದ್ರ ಪಂಚಾಯಿತಿ ಸುದ್ದಲ್ರರಿ ನೀ ಮೂರ
ಏ ಅದ್ರ ಯ ಸ್ದಿದ್ರರು ನಾವು ಎಲ್ಲಾ ಹಂಗ ಯಾಕಾಯ್ತಿ ಎಲ್ಲ ಸ್ದಿಲ್ಲ ಏನ್ ನಮ್ಮನರು ಬರಿ ಅಲ್ಲಿ ತಿನ್ನದ ಅಲ್ಲಿ ಇಲ್ಲಿ ತಿನ್ನದ
ಹ ಮತ್ತ ಉದ್ದೇಕತ್ರಿ ಏನ್ ಕೆಲ್ಸ ಬಂದ ಮತ್ತ ಏನ್ ಪಂಚಾಯತಿಗೆ ಏನ್ ಬ
ಹಾ
ಎಂದ್ಕತ್ರಿ ಕೆಲ್ಸ ಮಾಡೋ ಅಂತಲ್ರಿ ಮದ್ ಬಂದ್ ಮಾಡ್ರಿ ಅಂತ ಅಂದಿರ
ನಡ್ದ ಉಂತ ಮತ್ತ
ಹಾ ಎಟ್ಟು ದಿನ ಬಂದ್ ಮಾಡಿ ಅಂತ ಅಂತಿರಿ ನನಗನ ಮತ್ ಚಾ ಆಗ ಅಂತನ ಕೂತಾರರಿ ಹ
ಬೆಟ್ಟಿ ಆಗಿ ಬರ್ಬಂದ್ರ
ಹೌದ್ರ ಒಂದ್ಸಲ ಬೆಟ್ಟಿರ್
ಹ್ಮ್ ಬೆಟ್ಟಗ ಬರ್ಬ ಏನ ಸ್ವಲ್ಪ ನೋಡ್ಬೇಕ್ ನಾವ ನ ಕಡೆ ಈ ಕಡೆ ಎಲ್ಲ
ಹ್ಮ್ ನೋಡ್ಬೇಕೇರಿ ಹೆಂಗಿದ್ರ ಕಾಲಿ ಇದ ಇರ್ತವಿ ಅದನ್ನ ನೋಡಬೇಕು
ಹಾ ಕಾಲಿನ ಇರ್ತೀವಿ ಸ್ವಲ್ಪ ಅಕ್ಕಡಿಗೆ ನೋಡಿದ್ರೆ ಏನ ಸ್ವಲ್ಪ ಹಸ ಚೊಟ ಮೊಟ ಆಸರ ಸಾಕ
ಹ್ಮ್ ಆತವಸ್
ಹಾ ಬಾದಿ ಕುಂತ ಏನ್ ಮಾಡಮ್ಮ ಅವನು
ಹ್ಮ್ ಏನ್ ಮಾಡ್ತ ಅವ ಬೇರ್ರ ಬ್ಯಾರ ಗೊತ್ತಿಲ್ಲಾರ್ದ ಅವ್ರು ಮಾಡ್ತಾರ
ಹಾ ಮೊದ್ಲಾರದವ್ರು ಮಾಡ್ತಾರ ನಮಗ ಎಲ್ಲ ಸಾಧ
ಹ ಎಲ್ಲ ಹದು ಎಷ್ಟು ಹೋಯದ್ರರು ನೀ ಮಾಡಬೇಕ್ರ ಸೋಮಾರ ಸೋಮಾರ ಒಂಬಾರಂಗ ಗಟ್ಟೆ ಅಂತರಿ
ಹಾ ಸೋಮವಾರ ಬೆೇಟ ಹ ಬುಧವಾರ ಭೇಟೆ ಬೇಟ
ನೀಂಟಿ
ಸೋಮಾರಾ
ಹಾ ಯ ಇಟನ್ರಿ ಮಂಗಗಳವಾರಂಗ ಬೆೇಟ್ಟೆ ಆದ್ರೆ ಇತವ್ರೀ
ಹಾ ಅಷ್ಟೇ ಮಾಡ್ರಿ ಏನಾದ್ ಅಲ್ಲ ಕೆಲ್ಸ
ಇಷ್ಟ ಪಮ ಲೋನ್ ತೋದಲ್
ಆರು
ಇ ಎಲ್ಲಂಟದೆ ಅವ್ರ ಹಾರದ್ರೀ ಬಡ್ಡಿ ಬಾಳ ಕಮ್ಮಿ ಆದ್ರಿ ಅದ್ರ
ಹ ಎಲ್ಲಿ ಅಲ್ಲಿಗೆ ಹೋಗ್ಬೇಕ ಯಾರ ಹೆಸ್ರ ಮೇಲೆ ಬರ್ತಾನ
ನಮ್ ಯಾರ ಅಪ್ಲಿಕೇಶನ್ ಆಕಿರ್ತರಿ ಲಸನ್
ಯಾ ನಿಮೆ ಯಾರ ಹೆಸರು ಮೇಲೆ ಆದ್ರೂ ಅದು ಅವ್ರ ಹೆಸರು ಮೇಲದ್ರೆ ಹಾ ಲೋನ್ ಎಲ್ಲಿ ಅಲ್ಲಿ ಕೊಡ್ತಾರಂತ ಇಲ್ಲಿ ಕೊಡ್ತಾರಂತ
ಮೊದ್ ಯಾದಗಿರಿ ಹೋಗ್ಬೇಕ್ರೀ ಎಲ್ಲಿ ಹೋಗಿಷ್ಟ ಎಲ್ಲಾ ಅಪ್ಲಿಕೇಶನ್ ಫಿಲ್ಅಪ್ ಮಾಡ್ಬೇಕೀ
ಹಾ ಅದದೆ
ಅ ಫಲ್ಅಪ್ ಮಾಡಿದಾಗ ಒಂಧ ಟ್ರೇಡ್ ಕಾರ್ಡ್ ಕೊಡ್ತಾರೀ ಒಂದು
ಹಾ ಕೊಡ್ತಾರಲ್ರರಿ ಅದ ಏನ್ ಮಾಡಮ್ರೀ ನಾವ ನಿಮ್ಮ್ ನಿಮ್ ನಿಮ್ಮ್ ಹೆಸ್ ಏನ್ ಬರ್ತ ಅಂದ್ರೆ ನಿಂದುದು ನಮ್ದ ಮತ್ತ ನಮ್ದ ನನ್ ಹೆಸ್ರ ಬರ್ತ ಅಂದ್ರ ಮತ್ ಇಬ್ಬರು ಹಯ್ಬ ಬಿಡಾಮ್ರಿ ನಂದ ನಂದ ಮಾಡಸಮ್ರಿ
ಹಂಗ್ ಬರಲ್ರಿ ಒಂದ್ ಆ ರೇಷನ್ ಕಾರ್ಡ್ ಮೇಾಗ ಒಬ್ಬರ್ದೇ ಬರ್ದರಿ
ಒಂದ್ ರೇಷನ್ ಕಾರ್ಡಿ ಒಬ್ರ ಬರ್ತಾನದು ಅ ಏ ಅಂದ್ರೂ ನಮ್ಮ್ ಮನ್ಯಾಗ ನಮ್ಮ್ವ ಒಂದು ಮಾಡ್ಸಾರ ಯಾರು
ಹಾಬದೇ ಬರ್ ಮತ್ತೆ ರೇಷನ್ ಕಾರ್ಡ್ ಪಏನ್ ಮಾಡ್ಬೇಕಕ್ ಆಗ್ತ
ಹ್ಮ್ ಹ್ಮ್ ಹ್ಮ್ ಅಂದ್ರ ಬರಲ್ ಬ ನಮ್ಗ ನಮ್ಮವಂದ ಮಾಡ್ಸಾರ್ರೀ ಅದ ಏನ್ ಕಾಡ ನ್ ಬಂದ ಅಂದ್ರ ಅದು ಲೋನ್ ಹಾಕ್ಬೇಕಂದ್ರೆ ಅದ ಏನು ಅಪ್ಲಿಕೇಶನ್ ಆನ್ಲೈನ್ದಾಗ ಹಾಕಿದ್ದು ಬೇಡಗತ್ತಾರ ಅದ
ಚಿಪ್ದೆ ರಿಚಿಟ್ಟ ಬೇಕ ಅದಕ್ಕೊಂದು
ಹ ರಿಸಿಪ್ಟ್ ಬೇಡಕ್ ಹತ್ತಾರ ಅ ರಿಸಿಪ್ಟ್ ಬರವಲ್ದ ಅದು
ಮತ್ತ ಅದು ಕಾರ್ಡ್ ಇರ್ತಲ್ರಿ ಪಿ ಎಂ ವಿಶ್ವಕ್ಕರ್ಮ ಅ ಕಾರ್ಡ್ ಒಂದ ದಿವಸ ಚಕ್ ಮಾಡ್ಬೇಕ ಇ ರಿ
ಅದೇ ಅದ ದೊಡ್ಡ ಕಾಡ ಬಂದ್ರೀ ಅದನ್ನ ಬಂದು ಅದನ್ನ ತೊಂಡು ಮಾಡ್ಬೇಕ್ರೀ ಅದ ಹೌದು
ಅಪ್ಪ ಅಂದ್ರೀ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಹಯ್ತು ಅಂತ ತೋರ್ರಿಸಿದ್ರಿಸ ಎಲ್ಲ ತೋರ್ಸಿದ್ರಿ ಲ್ಲ ಅದರಾಗಿ ಲಭಿ ಇರ್ತದೆ
ಹಾ ಹೌದ ಹೌದು ಹ್ಮ್
ಹ
ಪ್ಯಾನ್ ಕಾರ್ಡ್ ಅವ ತೋರ್ಸಿದ ಗೊತ್ತಾಗ್ತರ ಗೊತ್ತಾತ ಅದೇ
ಹ್ಮ್ ಗೊತ್ತಾದ್
ಹ್ಮ್
ಈ ಬಾಳ್ ಬಡ್ಡಿ ಬಾಳ್ ಕಮ್ಮ ಇದ್ರೆ ಅ
ನಿಮ್ ಅಣ್ಣ ಬಂದನ್ರಿ ಗೊಲ್ಬರ್ಲಿಂತ
ನೀನ್ ಇಲ್ರಿ
ಯಾಕ ಲೇಟ್ ಆಗಿದೆ ಅಏನ್ ಬರಾನೇವಲ್ಲ ಈ ಕಡೆ ಹಬ್ಬಕ್ಕೆ ಬರ್ತಾನ ಎನ್ ಮಾಡ್ತಾನ
ಕೆಲಸ ಮಾಡೋಂದ್ರೆತ್ತ ತಪ್ಪು ಸ್ದಿ ಕೊಡ ಹ್ಮಡಿಸ
ಹ್ಮ್ ಹ್ಮ್ ಹ್ಮ್ ಹ್ಮ್ ಬಾ ಏಟಾದ್ರರು ಪೇಮೆಂಟ್
ಹ
ಆರು
ಹದ್ಳ ಹದ್ನೇಳೆ ಹದ್ಟ ಇದದುರ ಬು
ಹ್ಮ್ ಹ್ಮ್ ಚಲೋದ್ರೆ ಅದೇನು ಚಲೋ ಅದು ಮಾಡ್ಕೊಂಡ್ ಹೋದ್ರ ಅದೇನು
ಮ ಏನ್ ಮಾಡ್ತೀವಿ ನಡಿಕೆ ಸರು
ಹ್ಮ್ ಅದು ಜೇಷಿವ ಅ ನಸೋದು ಪಾಡ ಚಲ್ಲ ಅದ ಆರಾಮ್ಂತ ನಡ್ಸಿರ್ ನಡ್ಸರ್ ಇಲ್ಲ ಅಂದ್ರ ಅಲ್ಲೇ ರೋಮ್ ಮ ಉಂಡ್ ಮಕ್ಕಕೊಂಡ್ ಬಿಡದ ಅಲ್ಲಿಂದ ಅವ್ರ್ದಂಗಾ ಅದು ಅವ್ರ್ದ ಆ
ವ್ಯಾಲ್ಯೂ ಇರ್ದ್ರಿ ಮನ್ಷ್ಯಗ್ ಹಕ್ ಏನ ಕೆಲ್ಸ ಇದ್ರೆ ವ್ಯಾಲ್ಯೂ ಇ ಇದ್ರಿ
ಹಾ ರ ಇಲ್ಲ ಏನ್ ನಾವ್ ನೋಡ್ರಿ ಎಲ್ಲಾ ಓದ್ ಹೆಂಗ ಕುಂತೀವಿ ಏನ್ ಮಾಡ್ಬೇಕ ಏನಾನ ಜೀವನದ ಎಲ್ಲ ಅ
ಇ ಅಲ್ರಿ ಹಂಗಗೆಯಾತ್ರಿ
ಬಂಧಟ್ಟಳ
ಹಂಗಗೆ ಇದ್ರಿ ನಮಗ ಹಂ ಏನು ಮಾಡ್ಬೇಕು ಇ ಹೋಗಿ ಶಾಪ ಹೋಗಿ ರೀಸನ್ ಗಿಸನ್ ರೆಡಿ ಮಾಡ್ಬೇಕ್ರೀ ಇವತ್ತ
ಹಾ
ಅ ಸ್ವಪ ರೆಡಿ ಮಾಡಿ ಟೋಟಲ್ ಎಲ್ಲ ಕೊಟ್ಟು
ಹ್ಮ್
ಅದೇ ನಮ ಸಾರಿಗೆನ್ ಬಟ್ ಈ ಅವ್ರೇ ಒಂದು ನೋಡಬೇಕುನ್ ಜಾಬ್ ನೋಡ್ರಿ ಅಂತ ಅನ್ಬೇಕು ನೋಡ್ತರ ಬ್ಯಾಂಕ್ನಾಗ ಮಾಡ್ಕೊಂಡ ತರ್ ಬಕ್ ಮತ್ತತ್ ಏನ್ ಮಾಡ್ತರಿ ಹಿಂಗ್ ಬೆದ್ರ ಆಗಲ್ರರಿ
ಆಗದ ಆಗಲ್ಲ ಆಗದ ಹ್ಮ
ಮಿಗಂತತ್ರಿ ಮನೆ ಎಷ್ಟ ಅಂತ ಕೇಳ್ತರಿ ಹೇಳ್ರಿ
ಹೋದ್ರಿ ಎಲ್ಲಾ ಮಾಡೇಬೇಕ ಜೀವನ ಏನು ಏನ್ ಜೀವನ ಅದ ಮಾಡೇಬೇಕತ್
ಹ್ಮ್ ಈ ಮೊದಲ್ ಸಣ್ಣರ ಇದ್ರೆ ಹಿಂಗ ನಡಿದ್ರಿ ಇಪ್ಪತ್ತೊಂದು ಇಪ್ಪತ್ತೆರಡು ವಯಸ್ಸ ಅವ್ರೀ ಏನ್ ಕೇಳಕ್ ಬರ್ದ್ರಿ ಮನಿ
ಹ್ಮ
ತುಂಬಕ್ಬಾಳ ಇದಾದ್ರಿ ಅದ್ರಾಗ ಬಡ್ತಾನೀ ಬಡ್ತಾನ ಮಂದ ಬಡ
ಹೌದೌದ್ರೀ ಎಲ್ಲಾ ಮಾಡ್ಬೇಕಾದ್ರೆ ಎಲ್ಲ
ಹ್ಮ್ ಸ ಸರ್ ತೋ ಸರಿ ಫೋನ್ ಬ ಕುದ್ರಿ ಫೋನ್ ಹಸ್ತೇನ್ ರೀ ನಿಮ್ಗೆ
ಹಾ ಆಯ್ತು ಸೋರ್ ಸರಿ ಹ್ಮ